ನೀನ್ ಮಾಡಕೈ್ತಪ್ಪ. ಹಲೋ. ಹಲೋ.
ಹೌದದಾ.
ಹಾ ಕೇಳ್ದ ಏನ್ ಮಾಡಕೈತಿ. ಮಾತಾಡಲೇ ಅಣ್ಣ.
ಸುಮ್ನೆ ಕುತಿನ್ ಲೇ
ಸುಮ್ನೆ ಕುಂತ ಯಾಕೆ ಕೇಳಲ್ಲ ಇದಲ್ಲ ಮಾತಾಡೋದು. ಈ ಕೆಳ ಕೆ ಸಣ್ಣ ಕೆಳ ಕ ಪೂರ ಯಾಕ್ ಏನ ಹ.
ಲ್ಲ.
ನೆಟ್ವರ್ಕ್ ಇಲ್ಲ ಊಟ. ಆ.
ಇಲ್ಲಾನ.
ಸ್ ಜೋರ್ಜ್ ಮಾತಾಡ್ಲಿ ಅಣ್ಣ ಎಷ್ಟು
ಇಲ್ಲನೆ ಇಲ್ಲ
ಹೋರಾಮ್ ಆಯ್ತಾ ಹಲೋ ಗಧರಾತ್ರಿ ಯಾವಾಗ ನಿಮ್ಮೂರಾಗ ಹಾ
ನೀ ಮುಗಿದುನ ಇವತ್ತಿಗೆ ಹ ಯಗದು ಮ ನೀ
ನಂದ ರಾತ್ರಿ ಹೋಗದತ್ತು
ಏನಪ್ಪಾ ನೀವು ಮಾತಾಡದೆ ಕೇಳಲ್ಲ ಇ ಯಾಕೇನ್
ರತ್ತಕತ ಲದೇವ ರೋಹಿಗ ತಂದ
ಹ್ಮ್ ನಮ್ಮ್ಊಗ ಹೊದ ಬೋಸ ನೋಡು
ನಮ್ಮೂರ ನೆನ್ನೆ ಮೊನ್ನೆ ಆಡ್ದ ನಾಡೀವಿ ನಾಳಿಗೆ ಆದದ್ ವಜ್ಜಿ
ಕಂಟಿನ್ಯೂ ಆಡ್ರಿ ನನ್ ಎಡ್್ದಿನ
ಹ್ಮ್ ಇವತ್ ನ ಇವತ್ ಏ ನಂಬರಿ ಗ್ಯಾಪ್ ಗಪ್ಲ್ಲ
ನಂಬಲ್ಲಿ ಇವತ್ ಯ್ಯಾಬ್ ಕೊಡ್ತಾರ ಆಯ್ತಿವ್ ಇವತ್ ಆಯ್ತ ದೊಡೇವ್ರ ಆಯ್ತ ಇವತ್ತು ಎರಡ ದಿನ ನಂಬಲ್ಲಿ ಅಂದ್ರ
ನಂಬಲಿಲ್ಲ ಅಂಗಡೆ
ಮತ್ತೆ ಎಷ್ಟ ದನ ಆಡ್ತಾರೆ ನಿಮ್ಮೇಲೆ.
ಮೊನ್ನೆ ಅಡಿ ನಿನ್ನೆಡಿ ಇವತ್ ಇವತ್ತ ನ ಆದ ಮತ್ತತ್ ನಾಳೆ ನಾಳಗಂದ್ರೆ ಇ ಸಾಯಂಕಾಲ. ಅಂದ್ರ ಬರ್ತಾರ್ದ.
ಹ ಹ ನಮ್ಮೂರ ನಾಳಿಗ್ ಮೂರ್ ಗಂಟೆ ದಸ್ ನೋಡಿ ಇವತ್ತುವತ್ ನೈಟ್ು ಬೋಸೆ ಅದ. ಇವತ್ತಾಗಿ ತುಳಿತಾನ ಮತ್ತೆ. ಇವತ್ತು ಅಗ್ಗಿ ತಳೋಣ ಮತ್ತೆ ನಾಳೆಗೆ. ಮೂರ್ ಗಂಟೆಲ್ ಚ ತಕ್ ಐದ್ ಏಳ ಐದ ಮೂರ್ ಗಂಟೆ ಲ ಆರ್ ತಕ್ ನವು.
ಹ್ಮ್ ನಮ್ಮರನ ಸ್ಟೋರಿಟ್ ನ ನೋಡಿದಲ್ಲ ನಮ್ಮರನ್.
ನೋಡಿಲ್ಲಾನ.
ಇನ್ಸ್ಟಾಗ್ರಾಮ್ ನೋಡಿಲ್ಲಾ.
ನೋಡಿಲ್ಲ ಸ್ಟೇಡಿಯಂ್ ನೋಡಿದ್ದ.
ಏನಿಲ್ಲ ಒಯ್ದಗ ಅಾಲ ಕಾಲೇಜಗಯ್ದ.
ಹೋಗಿದ್ದ.
ಹ.
ನಿಂದ ಸ್ಟೇಪನ್ ನಿನ್ ಸ್ಟೇಪನ್್ ಸೈ ಅಭಿಮಾನ ನೋ್ರ.
ಹ್ಮ್ ಮಾಡ್ರಾನ.
ಮಾಡಿದ ಎಷ್ಟು ನಾಕ್ ಸಾವಿರ ಚಿಲ್ಲರ ಏನು ಬಿಳ್ತಾವ.
ನಾಗೇಶ್ ಅವರ
ಹಾ ಐತ್ ತಿಂಗಳು ನಾಕುರ್ತ
ನಿಂದು
ನಂದು ನಾಲ್ಕವರು ತಿಂಗಳ್ದು
ಹ್ಮ್
ನಾನ್ ನಿಮ್ದ ಮೂರ್ ಸಾವಿರದ ಒಂಬೈನೂರ ಏನ ಹುಡ್ದಾರ ಎಲ್ಲಾರೂ
ಹಾ
ನ್ಸ್ ಪ್ರಾಬ್ಲಮ್ ಇತ
ಹ್ಮ
ಅಟೆಂಡೆನ್ಸ್ ಕರೆಕ್ಟ್ ಇದರು ನಾಕ್ ಸಾವಿರ್ ಚಿಲ್ರ ಹಾ ಮತ್ತೆ ಕಾಲೇಜಿಗೆ ಯಾವಗ ಬರ್ಬೇಕು
ಕಾಲೇಜ್ ಗ ಇಪ್ಪತ್ತ ಳು ಅಂದ್ರ ನಾಳೆಗೆ ಬಿಿಟ್ಟು ನಾಡ್ದ
ಶನಿವಾರ ಬರ್ತೇನೆ
ಹ್ಮ್್ಮ್ ಶನಿವಾರ ಎಲ್ಲ ಸೋಮವಾರ ಆಯತ ಹ ಹ್ಮ ಸೋಮವಾರನ
ಹ್ಮ್ ಸುಮ್ ಶನಿವಾರ ಬಂದಾನ ಏನ್ ಮಾಡ್ತೀಯಾ ಹೇಳು
ಹ್ಮ್
ಮತ್ತೇಏನಂತಾರಪಾ ನಿಮ್ ಊರಾಗ
ಅಜ್ಜಿ ಹೆಗ್ಗಿದೆ.
ಹಾ
ಯಾರಾರು ಬಂದ್ರ ಕಾಲೇಜ್ಗೆ
ಕಾಲೇಜ ಗ ಇವತ್ತ
ಹ್ಮ್
ಏಸು ನಾನು ಹ್ಮ ಅಭಿ
ಬೈಂದ ರಾಜಜಿ ಕೌಡರು
ಬಂದಿದ್ರು ಆ ಮಲ್ಲ ನೀನು ಒಂದ್ ನಾಲ್ಕೈದು ಹಡುಗರು ಬಿಟ್ರು ಬಿಟ್ಟಿ ನೋಡು
ಹ್ಮ್
ಬೇರ್ ಡೈಲಿ ಬರದ್ರ ಒಂದ ನಾಲ್ಕೈದು ಹುಡುಗರ್ ಬಿಟ್ರೆ ಅಷ್ಟೇ ಲೇಡಿಸಸ್ ಅಂದ್ರ ಎಲ್ಲಾರು ಬಂದ್ರು
ಹೆಸರು ಯಾವ ಬಂದಿದ್ರ ಯಾರ ಬಂದಿರ ಅ್ರ
ಏಡ್ ಸಾವಿರ್ ಬಂದ್ ಕೋಶನ್ ಪೇಪರ್ ಚೆಕ್ ಮಾಡ್ರ್.
ಇವತ್ತನಾ ಅಟೆಂಡೆನ್ಸ್
ಅಟೆಂಡೆನ್ಸ್ ಶಿವಶಂಕರ್ ಸರ್ ಆಾಕ್ಯಾರ
ಯಾವಲ್ಲ ಪಫಸ್ಟ್ಗ ಬಂದೋಗೇನಾನನ್ ಶಿವಶಂಕರ
ಹಾ ಶ್ರೀಶಂಕರ್ ಸರ್ ಬಂದ್ರು ಅಟೆಂಡೆನ್ಸ್ ಹಾಕಿದ್ರೆ ಅೇ ಹೇಳ ಸರ್ ಬಂದ್ಬಿಟ್ರು
ಹ್ಮ
ಅವರು ಅಟೆಂಡೆನ್ಸ್ ಹಾಕಿ ಹೋದ್ರು ಅವ್ರು ಹೇಳ ಸರ್ ಕ್ಲಾಸ್ ತಗೊಂಡರು ಸಣ್ಣ ಕಾಮಿಡಿ ಅಲ್ಲಿ
ಹ್ಮ್
ಹ್ಮ್
ಹಕ್ಕ
ಚ ನಕ್ಕ ನಕ ನಕ ನಕ್ಕ ಸಾಕಾಯತು ತೊಡಪ
ಹ್ಮ್ ಹ್ಮ್
ಇದ ಬಿದ್ದು ಬಿದ್ದು ಬಿದ್ದ್ ನಾಕಿ ನೋಡ ನ ಅಂತ ಒಟ್ಟಿ ಕುಕ್ಕರ್ಬ ಆ ಉಸರು ಕಂಬಿಡ್ತಾತಾರೆ ಸರಿ ನಕ್ ನು
ಹ್ಮ
ಅಯ್ ಶಂಕರ್ಯ ನಾನು ಸಂದೀಪು ಅ ನಾ ಇದ್ರ ಫಸ್ಟ್ ಬೇಂಜಗೀನಿ ಶಂಕರಿ ನಲ್ಲಿ ಸಕತ್ಬ ಬಿಟ್ಟಣ
ಹ್ಮ್ ಹ್ಮ
ನಾಗಾಕೈತಿವಿ ತಲಿ ಬಕ್ಷಿವ ಕೈ ಮುಂಚಗ ನಾಗಕೈಐತಿನಿ ಎರಡ್ ಸರ್ ಇದ್ರ ನೋಡಿನ್ ಅಯ್ ಹಾಕ್ಲಿ ಹೆಂಗ ಚಂದ ಕೇಳಕ್ೈತ್ ರವಿ ಸರ್ ಇಲ್ೀ
ಹ್ಮ್ ನೀ ಎರ್ನ್ನ ನಿಕ್ರಿ
ಅಗೆಲ್ಲ ಅಗು ಸಹಾಯಗ್ ಬರಕ್ತ್ ಬಿಿಟ್ಟ ಇರ್ಬ ಆತಿವಕ ಸಣ್ಣಕ್ ಆಬಿಡಲ್ಲ
ಹ್ಮ
ಹುಡುಗಿಯರ ಸಮೇತ ಬಿದ್ದು ಬಿದ್ದು ನಕ್ಕರಾ ಲೆಕ್ಕ ನೀ
ಅಂತ ಬವಾಜ
ಚಪ್ಪಳ ಹೊಡ್ರಿ ಈಗ ತಾಳೆ ಹಾಕ್ರಿ ಅಂತ ಅಂತ ತಿನ್ಲ ಸೋರ ನೈಟಿಗೆಿ ಈಡಿ ಶಂಕರಿಯಿಂದ ಕುಂಂತ ತಾಳ್ಯಾಗ್ರಹಣವುವ ಹಸಾರನ್ ಪಡ ಕಸುಕ್ಲ ನ ಪಾರತೇ ಅಳಮಾರ
ಹ್ಮ್ ಶಂಕರ ಮನೆ ಆಲ ಕಂಡ ಮಜೆ ಕಡೆ ಅವವ ತಿಲ್ಲ
ಇದ್ದ ನಾನು
ಅಲ್ಲಾ ಹೆಚ್ಚು ಮಾತಾಡಿ ಪತೋಣ ಯಟಿ ಹೆ ಹೆಚ್ಚಿ ಮಾತಾಡ್ಬಾರಡ್ದ ಹ ಫಂಕ್ಷನ್ ಮಾಡಿದಂಗೆ ಹೆಚ್ಚಿ ಮಾತಾಡ್ಬಾರಡ್ದ ಎಲ್ಲಾ ಬಳತ ಎಷ್ಟು ಮನೆ ಕಾಲಿಂದದಾಗ ನಂಗೆ
ಹ್ಮ
ಕಾಲೇ ಜಗ ಬಿಟ್ಟಲ ಹೆಚ್ಚು ಮಾತ್ರಡಂಗಿಲ್ಲ ಬೈನಾರು ಒಳತ ಕೇಟಾರಾ
ಯಾಕೆದ
ಮಯಗೆ ಮಜಾ ಆ ನಿಂಗೆ ಸುಮಮ್ಮಜಗಗಂಡೆ
ಮಜೆ
ಹ್ಮ ವ್ಯವಸಾಯನು ಕಾಲು
ನಾನು ಆಗಿಲ್ ಗುರು ಏನ
ಹಾ ಎಸೇಗ
ಯ ಏನ ಆಗಿಲ್ಲ ಅಂದೆ
ಸುಮ್ಮ್ನೆ ಅವರುಕ್ಕನೆ ಬರೋವರು ಸುಮ್ಮನೆ ಮಾತಡಕದ್ನನೆ